ಏನ್ಮಾಡಕ್ತ್ಯಾ
ಆ ರಿ
ಏನ್ ಮಾಡಕತಿದಿ
ಏನಿಲ್ಲ ನೋಡ್ರಿ ಏನ್ ಸುಂ ಕತಿದ್ದೀ ನೀವು
ಕುಂತಿನಿ ನೋಡ್ರಿ ಊಟ ಆಗೆದಾ
ಹಾಗಾದ್ ನೋಡ್ರಿ ನಿಮ್ದು ಹೌದಾ ಹೋಗಿಲ್ಲೇನ್ರಿ.
ಎಲಿಗ್ರಿ
ಹ ನಾ ಇದು ಇದು ಕಾಲೇಜ್ ಹೋಗಿಲ್ಲಲೆಂದ್ರಿ
ಕಾಲೇಜ್ಗೆ ಹೋಗ್ ಬಂದೀನ್ರಿ ಡ್ಯೂಟಿಗೆ ಹೋಗಿಲ್ರರಿ.
ಹೌದೇನ್ರಿ ನಿಮ್ಮ ಅಣ್ಣ ಎಲ್ಲನ್ರಿ
ನೋಡ್ರಿ ಹಾಗೆ ಅದ ನಿಂದಾ ಅಗ್ಯಾದ
ಹಾಗ ವಾಕಿಂಗ್ ಮಾಡಕೋತಿದ್ವಿ ಬರ್ತ್ರಿ ಏನ್ರೀ
ಕಾಲಲ್ಲಿ ಚಪ್ಪಾನ ಇಲ್ಲಲ್ಲ ನಿಮ ಕಾಲಗ
ಇಲ್ರಿ ಅರಿತವ ತಂದು ಕೊಡ್ತೀವಿ ಇಲ್ಲಿ.
ಕೆಂಬವಿ ಹೋಗಮ್ಮಂತ ಅಂದ್ರ ಒ
ಹ ದೃಷ್ಟಿ. ಯಾರೋ ಮಾತಾಡಕತ್ತಾರ ಅಲ್ರರಿ
ನಮ್ಮ್ ಮನಗೆ ನಮ್ಮ್ ಆಂಟಿ ಬಂದಾವ ಅದಕ್ಕೆ ಬಂದಾವ ಹ್ಮ ರಿ ಹಾ ಚಪ್ಪಲಾ ಹಾಕೋಬಾದ್ರಿ ಒಂದ್ ರೌಂಡ್ ಹೋಗಿ ಬರಂವಂತೆ ಚಪ್ಪಲ ಅದ ಹಾಕೊ ಬರ್ರಿ ಹೋಗಮ್ಮಂತ ಒಂದ್ ರೌಂಡ್ ನಮ್ ತಮ್ಮ ಮಾತಾಡ್ತಾನ್ ನೋಡ್ರಿ ಕಟ್ಟಾಗತ್ ಇಷ್ಟೇ ಮಾತ
ಹಲೋ ಯಾರು ಯಾರ ನಿ ಯಾರು ಹ ಕಟ್ ಮಾಡಿದಾದ್ರರು ಓಸ ಒತಾವ್ ನೋಡ ರೊಕ್ಕ ಅಲೇ
ಹೊಗಮಾ ಬಾಲೆ ವಾಕಿಂಗ್
ಅತ್ರಿ
ವಾಕಿಂಗ ಒಗಮ್ ಬರ್ತೆ
ಮತ್ ನೀವ್ ಹೇಳ್ಬೇಕ ನೋಡ್ರಿ ನಮ್ದೇನಿಲ್ಲಾ.
ಅಲ್ಲೇ ವಕಿಂಗ್ ಹೋಗಮ ಬಾ
ವಾಕಿಂಗ್ ರೀ ಇಲ್ರಿ ಬೇಡ ಸ್ವಪ ಕಾಲ್ ಕೈಿ ಅನಕತಾರೀ ಅಲ್ರಿ ನಾವ್ ಬರಲ್ರರಿ.
ಹೌದೇನ್ ಅದಕ್ಕ ಇನ್ ಮ ಕೈ್ಯಕ್ ಜೋತಾಡಕ್ ಬರ್ತೇನು.
ಹಾಗ ತಿರ್ಗಾಡ ಬತಿದ್ರೀ ರೋಡಿಗೆಲ್ಲ ಹೋಗಲ್ರರಿ.
ಹ್ಮ್ ಸುಮ್ ರೋಡಿ ಒಂದ್ರ ವಾಕಿಂಗ್ ಮಾಡಿ ಬರ ಮೇನಂದಗೆ.
ಅಲ್ರೀ ನಿ್ ಮನ್ಯಾಗಾಕಿ ಚೋಟಿ ಆಲ್ರಿಿ ಅಕಿ ಕರ್ಕೊಂಡ್ ಹೋ್ರ ಆಕಗಿ.
ನನ್ಗೂ ಸಾಕಾಗದ ನೀ ಬರ್ತ ಅಂದ್ರ ಬರ್ತನ್ ಇಲ್ಲಾಂದ್ರೆ ಇಲ್ಲ.
ಇಲ್ರಿ ಇಲ್ರರಿ ನಾವ್ ಬರಲ್ರಿ ನಮ್. ಅಖಪ ಪಡೆ ಹೋಯ್ ಅಕ್ಕಪಡ್ಲೈ ಶನ ಅಕಟ್ಪಡ ಕ ನಡೋ. ಮತ್ತ ಮತ್ ಮಾತಾಡು ಸಲೆಂಟಬಳ.
ನೀ ಮಾತಾಡ್ ಕ್ವೆಶ್ಚನ್
ನಾ ಮಾತ್ ಬರಲ್ಲ ನಸವನಿ ಸ್ವಪ ಮಾತಾಡ್ಬೇಡಿಗ.
ಹ ಹಾ ಯಾರ
ನಾವ್ ಯಾರನ್ನು ಇರ್ತಿೀವಿ ನಿಮ್ಗೆ ಯಾಕ್ ಬೇಕ್ರಿ
ಕೇಳ್ಬೇಕಲ್ರರಿ ಮತ್ತೆ.
ಹಚ್ಚಿದಾರ ನೀವು.
ಹ ಮಾತಾಡರ್ ನೀವ್ ಅಲ್ಲ.
ಮಾತಾಡದ್ ನೀವ ಅಂತ ಅಂದ್ರ ಅವರು ಕೊಟ್ರನ ಮಾತಾಡಕತ್ನ.
ಹ್ಮ ಪತ್ರಡನ್ ಆಗಳಗೆ
ವಾಕಿಂಗ್ ಹೋಗ ಬರ್ರಿ ಹಂಗೆ.
ಬಕಿ ಬರಲ್ಅಂತೆ
ಯಾರ್ ಬರ್ಲತ್ರಿ
ಪಾಯ ಸರ್
ಬರ್ತ ಅಂತ್ರಿ
ಬರಲ್ಲ ಅಂತ ಬಂದ ಕರಿ ಹೋಗ.
ಐಷಾ ಅಕ್ಕ ರೇ ವಾಕಂಗ್ ಗೋಯಿಂಗ್ ಗೋಯಿಂಗ್. ಪಾಗಿಂಗ್ ಹೊಂಟಿಲ್ಲ ಅಂತ್ರಿ ಅವರು.
ಹ
ಹೋಗಮ್ಮ ಏನ್ ರೀ ವಾಕಿಂಗ್. ಹ್ಮ್ ಅವ್ರ ಬರ್ಲಂತ್ರಿ.
ಎಲ್ಲತ್ತು
ಗೊತ್ತಿಲ್ರಿ.
ನಮ್ ಗಿಡದಾಗಣ್ಣಲ್ಲ. ಮು ನನ್ನಿ
ಅಣ್ಣಾಗ್ಯವಾ....
ತಿಂತಿರೇನ್ರಿ.
ಹ
ತಿಂತೀರಿ ಏನ್ರಿೀ.
ಬಾಳ್ ತಿನ್ನ ಕತ್ತವ್ರಿ ನಿಮ್ ಗಿಡದಾಗಹಿಂದೆ.
ಹಾ
ನಿಮ್ ಗಿಡದಂತ ತಿನ್ನಾಕತ್ತವಿ ನೋಡ್ರಿ.
ತಿಂದು ಇನ್ನು ಸ್ವಲ್ಪ.
ಬಾಡ ತಿನ್ನಕತ್ತ ಎಲ್ಲಾ ಕರ್ಚ ಕರ್ಚ ಆಗ್ಯವ್ರಿ.
ಹ್ಮ್
ಎಲ್ಲ ಕಚ್ಚ ಕಚ್ಚ ಅವ್ರಿ.
ಹೌದು ಹಾ ಮರ್ಗಿಕ ಬರ ಬನ್ನ ಎಲ್ಲೆ. ಆ
ವಾಕಿಂಗ್ ಹೋಗನ್ಪಾ.
ಹೋಂವರ್ಕ್ ಬರೆಯಲ
ಹ್ಮ್ ಹ್ಮ್ ಆಮಿನ ಸ್ವಲ್ಪ ಎರಡ ಹೋಮ್ವರ್ಕ್
ಬರೇ ಬಾ
ನೀ ಎರಡೇ ಅವು ಹೋಂವರ್ಕ್
ನೀ ಇದು ಬಾ ಎಡೆ ಬಾರಿ ಬಡವಣ
ಹ್ಮ್ ಎಡೆ ಹೋಮ್ ಬುಕ್ ಎಡೆ ಅವಾನಾನುವು
ಹ್ಮ ಸಾಯನ್ ಕಳ ಸಾಯಿ ಬರ್ಸ್ತೀನ
ತಾಯಿಕಲ್ಯಾಣ
ಬಾ ಎಲ್ಲಾ ಇಲ್ಲಿ
ಇಲ್ಲೇ ಸೈಕಲ್ ಆಡಕತ್ತನ್
ಹಾ
ಹ್ಮ ಹೋಗಂಬಾ
ಬರಲ್ಲ ಅವ್ರ ಯಾರು ಅವರು ಯಾರು ಬರಲ್ಲಂತೆ ಎಲ್ಲಿ ಹೋಗ್ತಾ ಅವ್ ಯಾರು ಬರಲ್ಲ ಅಂತ ಹೇಳಿ
ಬಾರಾ ಎಲ್ಲಾರೂ ಹೋಗೋಣಿ
ಹ್ಮ
ಏನು ಮಾಡಕತ ಐಶು
ಹಾ
ಏನು ಮಾಡಾಕತಾಳ
ಚುಕ್ಕಿ ಇಲ್ಲ ಅಣ್ಣ ಐಶು ಕೆಳಗ ಬಾಳ್ ಡೇಂಜರ್ ಕಡ್ದ ಅಂತ ಅನ್ಲು
ಹಾ
ಹೋಗ ಮಾಾಮ ಅವ
ಬೇಡ ಬೇಡ ಬೇಡ
ಹೋಗೋಣ ಬರೀ ಹೆಂಗ್ ಮಾಡ್ತ
ಏನ ಒಲ್ಲ
ಬಾರ
ಇಷ್ಟು ಮಾಡೇ ಅಂಕಣ ಅಂತ ಹ್ಮ್ ಹ್ಮ್ ಯಾಕೆಳ್ತದೆ
ಐದು ನೆಮ್ಮಸ ಹ್ಮ ಇದು ಹೊಗೇಬರಂಬ ವಾಕಿಂಗ್ ಹಂಗೆ ಏನೋ ಮೆಹಂದಿ ತಪ್ಪತ ಇರ್ಬೇಕಂತ ಹಂಗಗೆ ಹೋಗಕ
ಬೇಡ ಅವರು ಬೈತಾರ ಯಾರ್ಕಮ್ಮ ಅಂದ
ಇಲ್ಲ ಅವರು ಮಿಸಲ ಪಚನ ಅರಾ
ಹ್ಮ್ ಅವ ಇಏನ ಸುಕವಕ ಬಾರ
ಹ್ಮ ಬಾರ
ಓಲಾ ಅವ ಕಲ್ಲು ಬನೇ ಅತವಾ
ಒಂದು ಸಲ ಬರಮಾ ಬಾ ಹೋಗಲೇ ಕೋಡಿ ಹಾ ಯಷ್ಣ ಬರ್ಯಕತ್ತನ ನೀ ಬಂದ್ರ ಅಕಿ ಬರ್ತಾಳಂತ
ನಾನು ಇಲ್ಲೇ ಕೇಳಿಲ್ಲ ಒಲ್ಲಂಡ್ಲು
ಬರ್ಲಂಂತ
ಹ್ಮ್ ನನ್ ಮ್ಯಾಗ ಬಂದ ನೀವವು ಈಗ ಕೆಳಗದ ಬರಲ್ಲಾ
ನೀ ಹಗುವದು
ಏನಂತ
ಹ ಹ ಬಾಪುರ್ ತಮ್ಮ ಕ ಕೊ ಬಂದೋ ಮಾಡ ಹ್ಮ
ಬೇಸಿಡಕ ಫೋನು ನೆಟ್ ಗಿಟ್ಟ ಆಫ್ ಮಾಡಿದಂತ ಕರಿ ಟಚ್ ಆಗಿದತ್ ನೋಡು
ಅಲ್ಲ ಬರತಿತ್ತು ಹ್ಮ ಹ್ಮ ಹ
ಏನಂತ ನಿಮ್ಮ ಮಮ್ಮಿಗೆ ಎಕ್ಸ್ಪೆಂಡ್ ಮಾಡ್ತೇನೆ
ಹ್ಮ್ ಎಕ್ಸ್ಪ್ಲೇನ್ ಮಾಡಕತ್ತೀವ ಅದೇ
ಹ್ಮ್ ಎಕ್ಸ್ಪ್ಲೇನ್ ಮಾಡ ಸೋನ್ ರಕವರ್ತ
ನಾಲಗೆ ದಸ್ರಾ ದಸ್ರಾ ಹೊತ್ತ ಹಗ್ತಿರ ಸ್ವಲ್ಪ ಕಣ್ಣ
ಮ ನನ್ಗೆ ಐನೂರು ಬಂದದ ಎದಕ್ಕ ಯಾವ ಐನೂರ ಎಪ್ಪ ತಕ ಬರತ್ತ ಸುಮ್ಮ ಹತ್ ನಿಮಿಷ ಹತ್ ನಿಮಿಷ ಮಾತಾಡಿ ಕಟ್ ಮಾಡ್ಬೇ ಅದೊಂದು ಆಪ್ದಾಗ ಮಾತಾಡುದು ಏನ್ಲೆ
ಹತ್ ನಿಮಿಷ ಹತ್ ನಿಮಿಷ ಮಾತಾಡಿಿದ್ರ ಆತ್ಕ ಬರ್ತಂದೆ
ನೂರು ರೂಪಾಯಿ ಬರ್ತನನ್ ಅಚ್ಚನಲ್ಲಿ ಮತ್ತೆ ಐನೂರ ಪ್ಪತ್ತು ರೂಪ ಬಸ್ಸ ಹೋಗ್ಯ ಅವರಕ್ಕ ನಂದ ಹಾಕಿ ನನ್ನ ಅಕೌಂಟ್ ನಂಬರ್ ಅ
ಯಾರ್ ಕೂಡ ಮಾತಾಡ್ಕ ಸಂಗಮತಿ ಕೂಡ ನನ್ಗೂಡ
ನಿನು ಕೂಡಾನ ಈಗ ನಾಳಗ ಇನ್ನು ನಾಕ ನೂಲ್ಕ ತಂಬತ್ತಕ್ಕ ಬರ್ತದೆ ಇ ಪ್ರೊಸೆಸಿಂಗ ಬ ರು ಅಲ್ಲೇ ಇರ್ಲ ದೂರ ಡಿಸ್ಕನೆಕ್ಟ್ ಆಗ ಹೋಗ ಮೆಹತಪ್ಲ ಮೆಹಂದಿ ಕಡ
ಎಲ್ಲವುು
ಏಲ ಮಾಡಟ ಬ ಮಕೊಂಡ ಬೊಡ ಅಂತ ಪುಷ್ಪಾರ್ೊಂಡ ಈ ಮಳಿ ಬಂದ ಗಿಡ ಹಕ್ ಹಂಗೆ ಹತ್ತ ಬಿಡ್ತ ಯಾರ್ ಮನ ನಸ್ಸ್ಡಿದ್ರ ನಂಬಾ ಆಂಟಿ ಎಲ್ಲ ಹವನ್ ಗಿಡದ್ರು ಕತ್ತಂಬ್ರ ಅವ ಇಡಕ್ ಮ ದಸ ಇದ್ರ ಯ ಗಡ ಕೊಡ ಸೋನಿಫೋನ್ ಕಕ್ಟಡ್ ಹ
ತನವಾಗಳ ಕಾಯಾರದ ಕೊಟ್ಟೇ ದೊಡ್ಡ ದೊಡ್ಡ್ದ ಮಾಡಿ ಬಿಟ್ಟಳ ನ ಆಯ್ತಾನ ಮತ್ ಮಾತಾಡ ಮಸ
ಇನ್ನ
ಕಾ ನ ಕಣ್ಣ ಕಣ ಕಣ್ಣ ಕಾ ಸರಿ ಹ ಅಣ್ಣ ಏ ಬಿಟ್ಕೊಂಡಿದ್ದಿದೆ
ಹೌ
ಹ ಕೊಡ್ದ ಸರಿ ಹುಡುಕಿ ಮಾತಾಡ್ ನೀ
ಹಾ ಯಾರಿ ಬಾರ್ರಿ
ಅಣ್ಣ ಅಣ್ಣ ತಳಗಬಿದ್ದವ ಅವು ಹೊಗರ ಹೇ ಕೋಡಿ ಮಾತಾಡ ಮಾತಾಡ ನೀನ್ ಎಂ ವ ಕಲ
ಏನ್ ಮಾತಾಡಿದಿರ ಬರತವ ರೊಕ್ಕ ಎದುರಿಸಲಾಗ ಬರತವ ಸುಮ ಮಾತಾಡ್ಬೇಕ ಕರ ಹ ಸರಲ ರಕ
ಹ್ಮ
ನ ಷ್ಟು ಐನೂರ ಎಪ್ಪತ್ತೊಂದ ಇೈನ್ ಇಳ ಎಷ್ಟ್ರೆ ನಾಕನೂರ ಅರವೊಂಬಳ ಇಂ ಸತ ಹಲೋ
ತ್ತ
ಹ ಈಗ ಸ್ೊಲ್ಪ ಕಟ್ ನೋಿ ಅಸ ನೋಳ್ಳೆ ಹ್ಮ ಕಟ್ ಮಾಡ ದ ಯ